ಹಾ ಹೇಳಿ ಅಕ್ಕ
ಹ್ಮ್ ಹೇಳ್ಬೇಕು ನೀವೇ ಪಾಪು ಹಂಗಾದ್ರೆ ಚೆನ್ನಾಗ್ಯ್ತಾ
ಹ್ಮ್ ಪಾಪು ಚೆನ್ನಾಗೈತೆ
ಹ್ಮ್ ಹುಷಾರಾಗಿ ನೋಡ್ಕೊಳ್ಳಿ ಇರುವೆ ಹತ್ರ ಎಲ್ಲ ಬಿಡಕ್ ಹೋಗ್ಬೇಡಿ ಪತ್ರಕ ಎಲ್ಲ ಇರುವವೇನೆಲ್ಲ ಒಂದ್ ಸ್ವಲ್ಪ ಬೆಡ್ಡೆಲ್ಲ ಏನ್ ಮಾಡ್ಕೊಳ್ಳಿ ಅಲ್ಲಲ್ಲೇ ಊಟ ತಿನ್ನೋದು ಅಲ್ಲಲ್ಲೇ ಮಲ್ಕಳೋದು ಆರ ಎಲ್ಲ ಮಾಡ್ಬೇಡಿ
ಇಲ್ಲ ಇಲ್ಲ ಆತರ ಏನ್ ಮಾಡಲ್ಲ ಪಾಕ್ ಮಾಡ್ತೀನಿ ನಾನು ಕ್ಲೀನ್ ಆಗಿ ಇಟ್ಕೊಡ್ತೀನಿ ವಿ ಹ್ಮ್ ನಾವು ನೀಟಾಗಿದ್ರೆ ಅಲ್ವಾ ನಮ್ಗೆ ನಮ್ಗೆ ಒಳ್ಳೇದವು
ಹೌದೌದು
ಹ್ಮ್ ಹ್ಮ್ ಹಳ್ಳಿ ಸೈಡ್ ಅನ್ಬಿಟ್ಟು ಏನ್ ಆತರ ಎಲ್ಲಾ ಗಲೀಜ ಏನ್ ಇಟ್ಕಳಲ್ಲ ಇವಾಗ ಮತ್ತೆ ಸಿಟಿಗಿಂತ ಹಳ್ಳಿಯ ಅವರೇ ತುಂಬಾ ನೀಟ್ನೆಸ್ ಆಗ ಮೇಂಟೈನ್ ಮಾಡ್ತಾರೆ
ಹಾ ಹೌದು ಹ್ಮ್ ಮತ್ತೆ ಫಾಲ್ ಆಫ್ ಎಲ್ಲ ಹೋಗಿ ಇಂಜೆಕ್ಷನ್ ಎಲ್ಲಾ ಹಾಕ್ಸ್ಕೊಳ್ಳಿ ಮಂತ್ಲಿ ಮಂತ್ ಯಾವ್ದ್ ಹೇಳ್ತಾರೆ ಅದ್ ಲ್ಲ ಯಾವ್ದು ಮಿಸ್ ಮಾಡಕ್ ಹೋಗ್ಬೇಡಿ ಇಂಜೆಕ್ಷನ್ ಗಳು
ಹಾ ಹೌದೌದು ಅದು ಒಂದೂವರೆ ತಿಂಗಳಿಗೆಂತಲ್ಲಕ್ಕ ಒಂದಿರೋದು ಅದಕ್ಕೆ ಈಗ ನನೈ ದಿವಸ ಅಲ್ವಾ ಹೇಳ್ತೀನಿ ಹ ಹೇಳ್ತೀನಿ ಅಂತ ಹೇಳಿದ ಹಾ ಅದೆಲ್ಲ ಹಾಕುದ್ರು
ಹ್ಮ್
ಅಂದೆ ಅವನ್ಗೆ ಕ ಅದು ಕಾಣಿಸ್ತಾನೆ ಇಲ್ವಲ್ಲ ಬಿ ಸಿ ಜಿ ಹಾಕ್ಕಿರೋದು ಏಂತ ಕಕ್ಕ
ಅದು ಮುಂದೆ ಏನೇ ಪ್ರಾಬ್ಲಮ್ ಬರ್ಬಾರ್ದು ಇನ್ಫೆಕ್ಷನ್ ಆಗ್ಬಾರ್ದು ಏನಾದ್ ಡಿಸೀಸ್ ಏನಾದರೂ ಅಂದ್ರೆ ಏನಾದ್ ಇವಾಗ ಬರುತ್ತಲ್ಲ ಕಾಯಿಲೆಗಳು ಆ ಆ ತರ ಎಲ್ಲ ಏನನು ಮುಂದೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆರ ಕೊಡ್ತಾರೆ ಇನ್ಫೆಕ್ಷನ್ ಇದೆಲ್ಲ ಏನನು ಆಗ್ಬಾರ್ದು ಅಂತ ಅದ ಇವಾಗ ಕಾಣಸಲ್ಲ ಸ್ವಲ್ಪ ದೊಡ್ಡವ್ರ ಆಗ ಆಗ ಕಾಣಸುತ್ತೆ ಅದು
ಹ್ಮ ಅಂದ್ರೆ ಅವನ್ಗೆ ಹೆಂಗಾಗೈತಿ ಅಂದ್ರ ಆಾಕದ ದಿವ್ಸ ಒಂದ ಚೂರ್ ಕೆಂಪಕ್ ಕಾಣಿಸ್ತಾ ಮತ್ತೆ ಏನ್ ಕಾಣಿಸ್ತಾನೇ ಇಲ್ಲ
ಹ್ಮ ಆಮೇಲೆ ಕಾಣಸುತ್ತೆ ಇವಾಗ ಕಾಣಸಲ್ಲ ದೊಡ್ಡವ್ರ ಆಗ ಆಗ ಸ್ವಲ್ಪ ಕಾಣಸುತ್ತೆ
ಹ ನಮ್ಮಮ್ಮ ಬೇರೆ ದಾರೋ ಇಲ್ವೋ ನಿಮ್ಮ ಹಸ್ಬೆಂಡ್ ಮತ್ತೆ ನಿಮ್ಮ್ ಅಕ್ಕ ತಗೊಂಡ ಹೋಗಿ ಅಂತ ನಮ್ಮ್ ಅಕ್ಕ ಮತ್ತೆ ನಮ್ಮ
ತ್ತಲ್ಲಾ ತಾಯಿ ಕರಡಲ್ಲಿ ನೋಡ್ಕೊಳ್ಳಿ ಹಾಕಿದ್ರೆ ಅಲ್ಲಿ ಸೈನ್ ಮಾಡಿರ್ತಾರೆ ಡೇಟ್ ಹಾಕಿರ್ತಾರೆ
ಹ್ಮ್ ಆಕ್ತು ಅಂದ್ರವರು ನಮ್ಮಅಮ್ಮ ಹೇಳ್ತಿದ್ದು ಹಂಗೆ ಹ ಅವರು ಕ ತೊಡೆಗೊಂದು ಮತ್ತೆ ತೋಳ್ಗೊಂದು ಹಾಕದ್ರ ಅಂತೆ ಎರಡು ಇಂಜೆಕ್ಷನ್ ಹ್ಮ್ ಅಲ್ಲೇ ಹುಟ್ಟದ ತಕ್ಷಣ ಹುಟ್ಟ್ದು ನೈಟ್ ಹುಟ್ಟದ್ನ ಬೆಳಿಗನ್ ಜಾವ ತಗೊಂಡ ಹೋಗಿ ಹಾಕ್ಸ್ಕೋ ಬಂದ್ರು
ಹ್ಮ್ ಹಾಗಗ ನೈಟ್ ಉಟ್ಟಿದ್ರೆ ನೈಟ್ ಎಲ್ಲ ನಿದ್ದೆ ಕೊಡಲ್ಲ ನೀ
ಹ್ಮ್ ಇಲ್ಲ ಇವನ್ ಮಲ್ಕೋತಾನೆ ಯಾಕ ಪರವಾಗಿಲ್ಲ
ಹೌದಾ ಯಾಕಂದ್ರೆಲ್ಲ ಇಟ್ಟು ಹಟ್ಟು ಪಾಪುಗಳೆಲ್ಲ ಏನ ನೈಟ್ ಹೊತ್ತು ನಿದ್ದೆ ಕೊಡಲ್ಲ ಬೆಳಿಗ್ಗೆ ಎಲ್ಲ ಮಲ್ಗಿರ್ ತಾರೆ ಅಂತಾರೆ ಅದಕ್ಕೆ
ಹೌದು ಹಂಗೆ ಮಾಡ್ತಾರೆ ನಮ್ಮ್ ಅಕ್ಕನ್ ಮಗನು ಹಂಗೆ ಮಾಡ್ತಿದ್ದ ಅಂದ್ರೆ ಇವನ್ ಏನ್ ಮಾಡಾ್ತಾನೆ ಅಂದ್ರೆ ಎಬ್ ಎದರುತಾನೆ ಹೊಟ್ಟಾಯಸ್ದಾಗ ಹಾಲು ಕುಡಿಸ್ರೆ ಮಲ್ಕೊಬಿಡ್ತಾನ ಅಲ್ಲಿ
ಹಾ
ಹ್ಮ್ ನಮ್ಮ್ ಅಕ್ಕನ್ ಮಕ್ಳ ಎಲ್ಲಾ ಫುಲ್ ಅಲ್ತಿದ್್ರರು ನೈಟ್ ಎಲ್ಲಾ ಆಟ ಆಡ್ತಿದ್ರು ಫುಲ್ ಎಚ್ಚರವಾಗೇ ಇರ್ಬೇಕಿತ್ತು ಅಂತ ಇನ್ಗೆ ಹಂಗಂಗಿಲ್ಲ ಒಂದು ಎರಡು ಅವವರ್ಗ ಒಂದ ಸರಿ ಒಂದು ಅವವರ್ಗ ಒಂದ್ಸರಿ ಎದ್ದು ಹಾಲು ಕುಡಿಸ್ಬಿಟ್ರೆ ಮಲ್ಕೊತಾನೆ ಹ್ಞ
ಒೊಂದಂದ್ ಪಾಪುರ್ ನತರ ಏನು ಮಾಡಕ್ಕಾಗಲ್ಲ
ಹ್ಞ ಅಂದರೆ ನಮ್ಮ ಅಕ್ಕನ ಮಗ ತುಂಬ ಹಟ ಫುಲ್ಲ ಅಳ್ತಾ ಇದ್ನ ಹ್ಮ್
ಎಜಾರ್ಜ ಒಂದೊಂದು ಪಾಪಗಳು ಅಳ್ತಾರೆ ಒಂದವರ್ ತಿಂಗಳು ಆದ್ಮೇಲೆ ಹೊಳತಾರೆ ಅನ್ಸುತ್ತೆ ಪಾಪಗಳು
ಅದೇ ನಾವು ನೈಟ್ ನಿದ್ದೆ ಕೊಡಲ್ವೇನೋ ಅಂದ್ಕೊಂಡ್ವಿ ಅಂದ್ರೆ ನಿದ್ದೆ ನಾವೇ ದೋಳೆ ದೋಳೆ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಹಾಲು ಕುಡಡ್ಸ್ಬೇಕದ
ಹ್ಮ್ ಅದೇ ಎರಡು ಗಂಟೆಗೆ ಒಂದ್ಸಲ ಎ್ದ ಎದ್ದು ಕುಡಸಿ ಅಲ
ಕುಡ್ಸ್ತಾ ಇದ್ದೀವಿ ಹ ಅದೇ ನೆನ್ನೆ ವೇಟ್ ಚೆಕ್ ಮಾಡೋಕ್ ಬಂದಿದ್ರು ಪರವಾಗಿಲ್ಲ
ಹೆಂಗ ಹೆಂಗ ಕೂ ಮಲಗಿಸ್ಕೊಂಡ ಎಲ್ಲ ಕುಡ್ತಕ್ ಹೋಗ್ಬೇಡಿ ಯೂಟ್ಯೂಬ ಅಲ್ಲಿ ಹೊಡೀರಿ ಗೊತ್ತಾಗುತ್ತ ಅಲ್ವಾ ಯೂಟ್ಯೂಬ ಅಲ್ಲಿ ಹೊಡೆದಾಗ ಯಾವ ತರ ಪೊಸಿಷನ್ಲ್ಲಿ ಕುಡಿಸ್ಬೇಕು ಹ ಅಲ್ ನ ಆ ತರ ಎಲ್ಲಾ ಇರುತ್ತಲ್ವಾ ಆತರ ನೋಡ್ ಳಿ ಸುಮ್ನೆ ಹೆಂಗ ಹೆಂಗ ಕುಡಿಸೋದು ಜಾಸ್ತಿ ಎಲ್ಲ ಕುಡಿಸೋದತ್ರ ಎಲ್ಲಾ ಮಾಡಕ್ ಹೋಗ್ಬೇಡಿ
ಹ್ಮ್್ಮ ಅ ದ ಒಳ್ಳದಾಗ
ಹ ಅದ್ರಿಂದಾನೇ ಉಸಿರುಗಟ್ಕೊಂಡು ಪಾಪುಗಳು ಪ್ರಾಬ್ಲಮ್ ಆಬ
ಹೌದು ನಾನ್ ಮಲ್ಕೊಂಡೇನ್ ಕುಡಸಲ್ಲ ಎಷ್ಟತ್ದ್ರೂ ಎದಳ್ಬಿಟ್ಟೆ ಕುಡ ನೀ ಭಯ ಓದ್ಸತಿ ಪಾಪದಂಗ ಆಗೈತಲ್ಲ ಭಯ ಅದಿ ಕಸರಿ
ಆಮೇಲೆ ಹಾ ಕುಡಸಿದ ತಕ್ಷಣ ಒಂದ್ ಸ್ವಲ್ಪ ಹಿಂದೆ ಎದುರಿಸರಿಸಬಿಟ್ಟು ಎಗ್ಲ್ ಮೇಲೆಾ ಕೊಂಡು ಸ್ವಲ್ಪ ಬಡೀರಿ ಆತರ ಎಲ್ಲಾ ಮಾಡಿ
ಹ್ಮ್ ಮಾಡ್ತೀನಿ ಹತ್ರ ಎಲ್ಲಾ
ಹ್ಮ್ ಮತ್ತೆ ಇನ್ನೇನು ಮಳೆ ಏನ ಆ ಕಡೆ
ಹ್ಮ್ ಅಕ್ಕ ಮಳೆ ಒಂದ್ ಸ್ವಲ್ಪ ಸ್ವಲ್ಪ ಬತ್ತದೆೇ ಹಯ್ತದೆ ಹೋಗ್ತದೇ ಹೋಗಯ್ತದೆ
ಹ್ಮ ಇಲ್ಲಿ ನನ್ನೆ ಫುಲ್ಲು ಮಳೆ
ಹ್ಮ್
ಬೆಳಗ್ಗೆಯಿಂದಾನೂ ಮೋಡ
ಹ್ಮ್ ಇಲ್ಲ ಅಷ್ಟು ಒಂದ ಜೋರ್ ಮಳೆ ಏನಿಲ್ಲ
ೊಂದು ಒಂಥರ ಕೋಲ್ಡ್ ಐತೆ ಐತೆ
ಹ್ಮ್ ಇಲ್ಲೇನ ಅಷ್ಟ್ಟೋನ್ ಮಳೆ ಬನ್ ಬರ್ತ ಇಲ್ಲ ಸ್ವಲ್ಪ ಹೊತ್ತು ಬರುತ್ತೆ ಹೋಗುತ್ತೆ ಸ ಸುಮುನೆ ಹನಿ ಹಾಕ್ತಂಗೆ ಆಾಗ್ತಾ ಇರುತ್ತೆ
ಹಾ
ಅದಕ್ಕೆ ಅರ್ಧಸಕೆ ಫುಟು
ಹೌದು ಇಲ್ಲಿ ಫುಲ್ಲು ನಿನ್ನೆ ಮಳೆ ಅಂದ್ರೆ ಮಳೆ ಫುಲ್ಲು ಜಾಸ್ತಿ ತುಂಬಕೋಬೇಕು ಕಾಲಿಂದ ಮೇಲೆ ಬರ್ಬೇಕು ಆತರ ಮಳೆ
ಹ್ಮ್ ಹ್ಮ
ಹ್ಮ್
ಅಲ್ಲೂ ಸರಿ ಇಲ್ಲ ರೋಡ್ಗಳು ಬೆಂಗ್ಗಳೂರಲ್ಲೂೋ ಇಲ್ಲೂ ಸರಿ ಇಲ್ಲ
ಕಲೀಜುಗಳು ಅಟ್ಲೀಸ್ಟ್ ನಮ್ಮೂರರು ಹಳ್ಳಿ ಆದ್ರೂ ಪರವಾಗಿಲ್ಲ ಇಲ್ಲಿ ಸಿಟಿ ಗಲೀಜ್ ನೀರೆಲ್ಲ ತುಂಬ್ಕೊಂಡತವೆ ಅದ್ರಲ್ಲೇ ನಡ ಕಕೊಂಡು ಬರ್ಬೇಕು ಹೋಗ್ಬೇಕು ಮಳೆ ಟೈಮ್ಲ್ ಅಂತೂ ಎವಿ ಕಷ್ಟ ಅಪ್ಪ
ಹ್ಮ್
ಕಲೀಜ್ ನೀರೆಲ್ಲಾ ರೋಡಲ್ಲೇ ನಿಂತಿರ್ತವಲ್ಲ ಕಸಗಳಿ ಎಲ್ಲಾಂದ್ರೆ ಎಲ್ಲ ಅಲ್ಸ್ದ ಬಿಡ್ತಾರೆ
ಹ್ಮ್
ೀ ನೀಿರಲ್ಲ ಇಜ ನೀಿರಲ್ಲ ಕಷ್ಟಾನೇ
ಇಲ್ಲಾದ್ರೂ ಪರವಾಗಿಲ್ಲ ಅವ್ರವ್ರ ಕಸ ಎಲ್ಲ ತಗೊಂಡೋಗಿ ಅವ್ರವ್ರಿಗೆ ಮನೆ ಎಲ್ಲೆಲ್ಲಿ ಜಾಗ ಇರುತ್ತೆ ಲ್ಲ ಹಾಕತ್ತರಿ ಅಲ್ಲ ಎಲ್ಲಿ ಸಿಟ್ಟಿಲಿ
ಎಲ್ಲಿ ಖಾಲಿ ಜಾಗ ಸಿಗುತ್ತ ಅಲ್ಲಿ ಪಿಸಾಕ್ಬಿಟ್ಟು ಒಯ್ತಾ ಇರ್ತಾರೆ
ಹೌದು
ಹ್ಮ್ ಹ್ಮ ನಮ್ಮೂರ್ ಸೈಳೇ ಸರಿಯಪ್ಪಾ ಅಂದ್ರೆ ಜೀವನ ಮಾಡಕ್ ಬೆಂಗ್ಳೂರ್ ಬೇಕು
ಬೆಂಗ್ಳೂರ್ ಬೇಕು ಬಟ್ ಏನ್ ಅಂದ್ರೆ ಏನ್ ಗೊತ್ತ ಬೆಂಗ್ಳೂರು ಸ್ವಂತ ಮನೆ ಲ್ಲ ಗೊತ್ತಾ ಅವ್ರಿಗೆ ಬೆಂಗಗಳೂರು ಬಾಡಿಗೆ ಮನೆ ಕಟ್ಕೊಂಡ್ ಹೋಗ್ತಿೀವಲ್ಲಾ ನಮ್ಗಂತವ್ರ ಕಷ್ಟ ಆಗತ್ತೆ
ಹ್ಮ್
ಸ್ಂತ ಮನೆ ಇದ್ರೆ ಬಿಡು ನಮ್ ಸ್ವಂತ ಮನೆ ಐತೆ ಅಂದ್ಬಿಟ್ಟು ಅವ್ರಗ್ ಏನು ಅಷ್ಟೊಂದು ಖರ್ಚಿರಲ್ಲ ನೀರಿನ ಬಿಲ್ ಕರೆಂಟ್ ಬಿಲ್ ಏನ ಇರಲ್ಲ ಈ ಬೆಂಗ್ಳೂರ್ ಆದ್ರೆ ನೀರಿನ ಬಿಿಲ್ಲು ಕರೆಂಟ್ ಬಿಿಲ್ಲು ಬಾಡಿಗೆ ಇದ್ರಲ್ಲಿ ಅರ್ಧ ಅಮೌಂಟ್ ಎಲ್ಲ ರ್ಟಾಗುತ್ತೆ
ಹೌದು ನಮ್ದು ನಂಗೆ ಒಬ್ ಅದ್ರಲ್ಲೂ ಒಂದ ಇಬ್ಬರು ಮೂರ್ ಜನ ದುಡಿದ್ರೆ ಬೆಂಗ್ಳೂರಲ್ಲಿ ಜೀವನ ಮಾಡ್ಬೋದ ಅಷ್ಟೇ ಒಬ್ಬರು ಇಬ್ರು ದುಡಿದ್ರೆ ಆಗಲ್ಲ
ಆಗಲ್ಲ ಹ್ಞೂ
ನಮ್ದು ಅಂತಂದ್ರೆ ನಮ್ಮ ಓನರ್ ನಮ್ಮ ಮನೆ ಯಜ್ಮಾನ್ ಓನರ್ ಆರ ಎಲ್ಲಾ ಬೇಕ್ರಿ ಓನರು ಅವರು ಬಾಡಿಗೆ ಕಟ್ಟದ್ರಿಂದ ನಮ್ಗೆ ಅನುಕೂಲ ಯ್ತಿತ್ತು ಇಲ್ಲಾಂದ್ರೆ ನಮ್ಗೂ ಕಷ್ಟ ಆಗ್ ಹೋಗೋದು
ಹ್ಮ್ ಅವ್ರೇ ಬಾಡಿಗೆ ಕಟ್ ಕೊೊಡ್ತಾರ
ಅವರೇ ಬಾಡಿಗೆ ಕಟ್ ಕೊಡ್ತಾ ಇದ್ರು ಇನ್ನು ರೇಷನ್ ಗಿಷನ್ ಎಲ್ಲ ನಮ್ದು
ಹಾ ಹಂಗಾದ್ರೆ ಸರಿ
ಅಂದ್ರೆ ತುಂಬಾ ವರ್ಷದಿಂದ ಅಲ್ಲೇ ಕೆಲ್ಸ ಮಾಡ್ತಾ ಇದ್ರಲ್ವಾ
ಹ್ಮ್
ಇ ಮದ್ವೆ ಆಯ್ತು ನಮ್ಗೆ ಇಲ್ಲಿ ಇರಕ್ ಆಗಲ್ಲ ಮನೆಗ್ ಊರ್ಗೆ ಹೋಗ್ತಿೀವಿ ಅಂದತಿ ಇಲ್ಲ ನೀನ್ ಇಲ್ಲೇ ಇರು ನಾನೇ ಬಾಡಿಗೆ ಎಲ್ಲ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ಸ್ಕೊಂಡವ್ರೆ
ಹಾ
ಇವಾಗೆಲ್ಲಾ ನಾವ ಇಲ್ಲ ಅಲ್ವಾ ಅವ್ರ ಮನೇಲೆ ಊಟ ತಿಂಡಿ ಎಲ್ಲಾ ಮಾಡ್ಕೊಡ್ತಾರೆ ಆತರ ಓನರ್ಗಳು ಸಿಕ್ ್ರೆ ಹೆಂಗಾದ್ರೂ ಇರ್ಬೋದು ಕೆಲವು ಓನರ್ಗಳು ಇರ್ತಾರೆ ಸಿಡಿ ಸಿಡಿ ಸಿಡಿ ಏಂತ ಸಿಡಕ್ ಮೂತಿ ಸಿತ
ಇೇ ಆದ್ರೆ ಹೋಗು ಮತ್ತೆ ಏನ್ ಕೇಳಿದಯಾ ಉಂಟಲ್ಲ ಅಂತಿರ್ತಾರೆ ಒಬ್ಬೊಬ್ರು ಹಂಗ ಹೊ ಒಳ್ಳೆಯವ್ರು ಸಿಕ್ತಾರೆ ಏನ್ ಮಾಡೋದು ಒಬೊಬ್ಬ್ರ ಸರಿ ಇರಲ್ಲ ಓನರ್ಗಳು
ಹಾ ಅಂದ್ರಲ್ಲೂ ಮಂಗ್ಗಳೂರ್ ಸೈಡ್ ಅವರೆೆಲ್ಲಾ ತುಂಬಾ ಒಳ್ಳೆಯವ್ರು ಇರ್ತಾರೆ ಅಕಸ್ ತುಂಬಾ ಜನ ನಮ್ಮ್ ಓನರ್ ಅವರು ಬಂದು ಮಂಗ್ಳೂರ್ ಸೈಡ್ ಕುಂದಾಪುರ ಸೈಡ್ ಅವರು ಚೆನ್ನಾಗ್ ನೋಡ್ಕತಾರೆ ಅವ್ರನ್ ನೋಡ್ಕೊಳ್ಳೋದಲ್ದೆೇ ನಮ್ಮನು ನೋಡ್ಕೊತಾರೆ ಪಾಪಾ ನಾವ ಅಲ್ಲಿದ್ರೆ
ಹ ಹಂಗಿದ್ರೆ ಸರಿ ಯಾರಾದ್ರರು ನಮ್ಕಷ್ಟ ಅಕ್ಕೊಬ್ಬ್ರ ಆಗ್ಬೇಕು ಯಾರು ಇಲ್ಲಾಂದ್ರೆ ಕಷ್ಟ
ಹ್ಮ
ಏನ್ ಗೊತ್ತಾ ನಮ್ಮೂರ್ ನಮ್ಮವರೇ ನಮ್ದ ಆಗಲ್ಲ
ಹೌದು
ಬೇರವರು ನಮ್ಗ ಆಗದು ನಮ್ ಸಂತಿಕರು ನಮ್ ಅಕ್ಕ ತಮ್ಮ ಅಂತವಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಯಾರು ಆಗಲ್ಲ ಬೇರೆಯವ್ರನೆೇ ನಮ್ಗ ಆಗೋದು
ಹ್ಮ್ ಅದೇ ನಿಜನೇ ನಮ್ಮಲ್ಲ ಅಷ್ಟೇ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋದ್ಕ್ಕಿಂತ ಬೇರೆಯವ್ರೇ ಆಗದು ನಮ್ಮಕ್ಕ ಅಕ್ಕ ನಮ್ಮ ಅಕ್ಕಂದಿರು ಹೇ ಬಿಿಡಿ ನಮ್ಮ ಅಕ್ಕಂದಿರು ನಮ್ಮ ಅಮ್ಮನನ್ಗಿಂತ ಹೆಚ್ಚಾಗ ನೋಡ್ಕೊತರ ನಮ್ಮನ್ ಮಾತ್ರ
ಹ್ಮ್ ಅಂದ್ರೆ ಹೇಳೋದು ಒಬ್ಬೊಬ್ರು ಇರ್ತಾರಲ್ಲ
ಒಬ್ಬೊಬ್ಬರು ಇರ್ತಾರೆ ಒಬ್ಬಬ್ಬರು ತಂಗಿನ ಕಂಡ್ರೆ ಅಕ್ಕನಿಗೆ ಆಗಲ್ಲ ಅಕ್ಕನ್ ಕಂಡ್ರೆ ತಂಗಿಗ ಆಗಲ್ಲ ಉಉ ಕಷ್ಟ ಹಂಗಿದ್ರೆ ಅಂದ್ರಲ್ಲಿ ಅದ್ರಲ್ಲಿ ಪುಣ್ಯ ಮಾಡಿರ್ಬೇಕು ನಾನು ಅಷ್ಟೇ ನಮ್ಮ ಅಕ್ಕವರು ಚೆನ್ನಾಗ್ ನೋಡ್ಕತ್ತರೆ ಹ್ಮ್ ನಾನೇ ಲಾಸ್ಟ್ನೋಳು ಮೂರ್ ಜನನು ಚೆನ್ನಾಗ್ ನೋಡ್ಕತಾರೆ
ಹ್ಮ್ ಲಾಸ್ಟ್ನೆ ಮಗಳಲ್ವಾ ಚೆನ್ನಾಗಿ ನೋಡ್ಕೊತಾರೆ ಬಿಡಿ
ಅವರು ಅವರು ಒಬ್ರಗೊಬ್ರುನು ಯಾರು ಬಿಟ್ಕೊಡಲ್ಲ ಅಕ್ಕ ನಮ್ಮ್ ಮನೇಲಂತೂ
ಹಂಗಿರ್ಬೇಕು ಒಬ್ಬೊಬರು ಫ್ಯಾಮಿಲಿ ಇಡ್ತಾರೆ ಜಗಳ ಅದ್ರಲ್ಲೇ ಹುಸಿ ಜಗಳ ಕಳ್ದ ಬಿಡ್ತಾರೆ
ಹ್ಮ್
ಹಿಂಗ್ ಮದ್ವೆ ಮಾಡ್ದೆ ಆ ನನ್ಗ ಅದ್ ತಕೊಟ್ಟೆ ನಿಮ್ಗಿತ್ತು ತ ಕೊಟ್ಟೆ ಅಂದ್ಕೊಂಡು
ಹ್ಮ್ ನಮ್ಮ ಮನೇಲಿ ಅದೆಲ್ಲ ಏನಿಲ್ಲ ಮಂತ ಇವಾಗ ನಮಗ ನಮ್ ಪಪ್ಪ ಅಪ್ಪ ಇಲ್ಲ ಅಲ್ವಾ ನಮ್ಮ ಅಮ್ಮ ಒಬ್ಳೇ ದುಡಿಬೇಕ ಅದಕ್ ನಮ್ಮ ಅಕ್ಕ ಇನ್ನೊಬ್ರು ಬೆಂಗ್ಗಳೂರ್ನಲ್ಲಿ ಇದಾರೆ ಅವ್ರು ಸ್ವಲ್ಪ ಎಲ್ಪ್ ಮಾಡ್ತಾರೆ ಹ್ಮ್ ಎಲ್ಪ್ ಮಾಡದ್ರೆ ಅದ ಹಂಗೆಲ್ಲ ಎಲ್ಪ್ ಮಾಡದೆ ಹೆಂಗಾದ್ರು
ಹೌದೌದು
ಇಲ್ಲಾಂದ್ರೆ ತುಂಬಾ ಕಷ್ಟ ಆಯ್ತದೆ
ಹ್ಮ ಹ್ಮ
ಹ್ಮ್